ಹಲೋ
ಹಲೋ
ಹೇಳಿ ಎಲ್ಲಿಂತ
ಹೇಳಿ ಮೇಡಮ ಹಓ ಆರಾಮ
ಆಯ್ತ ಊಟ ಹ್ಮ್ ಏನ್ ಊಟ ಊಟ ಮಾಡಿದೀರಿ
ಇಲ್ಲ ಮೇಡಮ್ ಇವಾಗಿನ ಬಂದೆ ಸ್ವಲ್ಪ ಲೇಟ್ ಆಗ್ಬಿಡ್ತು ನಮ್ಮತ್ಕ ಮನೆಗ ಹೋಗಿ ಊಟ ಮಾಡ್ಬೇಕು ಹ್ಮ ಆರಾಮಿದ್ದೀವಿ ನೀವು
ಹ್ಮ್ ಚೆನ್ನಿದ್ದೀನಿ ಮತ್ತೆ
ಹಾ ಮೇಡಮ್ ಇವತ್ತು ಊರಿಗೆ ಬೇರೆ ಹೋಗ್ತಿದ್ದೆ ಎಲ್ಲಾ ಸರಿನೇ ಆಗ್ಲಿಲ್ಲ ಎಲ್ಲಾ ಅದೇನು ಹೇಳ್ತಾರ ಹೆ ಎಂಟರ್ಜೆಂಟ್ ನಮ್ ಹೆಚ್ಮ್ಗೆ ಮೂರ್ ಗಂಟೆಗೆ ಲೀವ್ ಕೊಡಿ ಸರ್ ಬೇಗ ಬರ್ತೀಿ ನಾನು ಅಂತ ಹೇಳಿದ್ರೆ
ಹ್ಮ
ಒಡ್ಲೆ ಬರ್ದ ಓವರಗಡ್ತಾರೆ
ಯಾಕೆ ಏನಾಯ್ತು ಏನಾದ ಪ್ರಾಬ್ಲಮ
ಪ್ರಾಬ್ಲಮ್ ಏನಿಲ್ಲ ಪ್ರೈವಟ್ ಇಲ್ಲ ಆದ್ರೆ ಹಂಗೆ ಕೊಡ್ತಾರ ನಿಮ್ಗೆ ಲೀವು ಹಂಗೆಲ್ಲಾ ಮಾಡಲ್ಲ ಅಲ್ವಾ
ನೀಮ್ ಮುಂಚೆನ ಮಾತಾಡ್ಕೊಂಡ್ ಚನ್ ಆಗ್ಬೇಕ್ಲ್ವಾ
ಅಲ್ಲ ಒನ್ ಅವರ್ ಅಷ್ಟೇ ಕೇಳಿದ್ ನಾನ್ ಜಾಸ್ತಿ
ಅಲ್ಲ ಅಲ್ಲ ಇದೆಲ್ಲಾ ಮುಂಚೆ ಮಾತಾಡ್ ಹಕಂಡ್ ಚಾಯ್ನ್ ಆಗ್ಬೇಕು ಕಷ್ಟ ಸುಖ ಅಂದಾಗ ಮತ್ತೆ ಅವ್ರು ಕೊಡ್ಲೇಬೇಕು ಆ ಅವಾಗ ಕೊಡಲ್ಲ ಇವಾಗ ಕೊಡಲ್ ನಾಳೆ ನಾದ್ರು ಬೇರೆ ಆಯ್ತಾ ಸಮಸ್ಯೆ ಹ್ಮ್ ಹ್
ಎ ಒಂದ ಹೇಳ್ಬೇಕು ಹೇಳ್ಬೇಕು್ರೀ
ಹೇಳಿ ಕೇಳ್ತೀರಾ ಹ್ಮ್ ಇಲ್ಲ ಮಳೆ ಒಳ ಕಲ್ ಸಾಂಬಾರ್ು ಮಾಡಿದ್ ನಿ ಅನ್ನ ಮ್ದೆ ಮಾಡ್ಬೇಕು
ಇನ್ನುೂ ಮಾಡಿಲ್ವವಾ
ಹ್ಮ
ಇನ್ನುೂ ಮಾಡಿಲ್ವಾ
ನೀನ್ ಇ ಕಡೆ ಬ ಮತ್ತೆ ಮ ಚ ಬಂದಿದ್ದಾರೆ
ಹೌದಾ ಯಾಕೆ ಮೇಡಮ್ ಎಂಟೂವರ ಆಯ್ತು ನೀವು ಊಟ ಮಾಡಿದ್ದಾ ನೀವು
ಇನ್ನು ಇಲ್ಲ ಮಾಡ್ಬೇಕು ಹಾ
ಹೌದಾ
ಹ್ಮ್
ಹ್ಮ್ ಮತ್ತೆ ಇವತ್ತಿನ ದಿನ ಹೇಗಿತ್ತು ಏನೆಲ್ಲಾ ಮಾಡ ನೋಡೋದ ಬೆಳಗ್ಿಂದ ಸಂಜೆವರೆಗೂ
ಏನು ಮಾಡಿಲ್ಲ ನೋಡ್ರಿ ಇವತ್ ಮಳೆ ಬಂತ
ಹ್ಮ್
ಹ್ಮ್ ಯಾಕೋ ಬೇಜಾರ ಆಗ್ತು ಯಾಕೋ ಸ್ವಲ್ಪ ಜ್ವರ ಬರ ಬಂದಂಗ ಆಯ್ತಾ
ಓ ಮೊನ್ನೆನುೂ ಜ್ವರ ಇತ್ತು ಅಂತ ಹೇಳಿದ್ನಲ್ವ ನಿಮ್ಮ್ ವಯಸ್ಗೆಲೆ
ಹ್ಮ್ ಫುಲ್ ಚಳಿ ಜ್ವರ ಬಂದಂಗ ಆಯ್ತಾ ಹೇಳಿ ಕೆಳಗೆ ಹಾ ಹಂಗಾಗಿ
ಹ್ಮ್
ಹ್ಮ್ ಮಲಗ್ ಬಿಟ್ಟಿದ್ದೀನಿ ಎಚ್ಚರನ ಇಲ್ಲ ಈಗ ಸಂಜೆ ಐದುವರೆನ ಆರು ಗಂಟೆಗೆ ದ್ದಿದ್ದೀನಿ
ಹ್ಮ್
ಹ್ಮ್ ಮಾತ್ರ ತಗೊಂಡ್ ಮಲಗ್ ಬಿಟ್ಟಿದ್ದೆ ತ್ತು ತಲೆನೋವು ಚಳಿ ಜ್ವರ
ಹ ಹಾಸ್ಪಿಟಲ್ಗೆ ಹೋಗ್ಬೇಕು
ಹೋಗ್ಬೇಕಿತ್ತು ಅವ್ರಲ್ಲ ಎಲ್ಲ ಹೋಗಿದಾರ ಬಂದ್ ಮೇಲೆ ಹೋಗೋಣ ಅಂದಿದಿದ್ದಾರೆ ಏನೇ ಎಷ್ಟೊತ್ತತೆ ಬರ್ತಾರೋ ಗೊತ್ತಿಲ್ಲ ಮನೆಯವ್ರು ಅವ್ರ ವೈಟ್ ಮಾಡ್ತಾ ಇದನಿ
ಹೌದಾ ಏನ್ ನಿಮ್ ಮಕ್ಳು ಇಷ್ಟು ಜ್ವರ ಸಳ್ ಮಾಡ್ತಿದ್ ಾರ ಜಗಳ ಮಾಡ್ತಿದಾರ ಫೈಟಿಂಗ್ ಮಾಡ್ತಿದಾರ
ಹ ಓಮರ್ ಬರ್ಕಬೇಕ ್ರ ಹಂಗೆ ಅವರು ಅವ್ರದ ಇವರು ಇವ್ರದ್ದ ಅವ್ರು ಕಿತ್ತಾಟ ನನ್ ಪೆನ್ ಮುಡುತ್ತೆ ನನ್ನನ್ ಪೆನ್ಸಿಲ್ ಮುಡುತ್ತ ನನ್ನ ಎಕ್ಸ್ ಮತ್ತೆ ಫಸ್ಟ್ ಟ್ಯೂಷನ್ಗ ಹಾಕ್ಬೇಕ ಅವನ್ನ ಏ ಸ್ಟ್ಯಾಂಡರ್ಡ್ ಓದ್ತಿದಾರೆ ಟ್ಯೂಷನ್ ಗೆ ಹಾಕ್ಬೇಕ ಅವ್ರನ
ಹೌದಾ
ತ್ತ ಕೇಳಲ್ಲ ಬಿಡ್ರಿ ಮಕ್ಕಳು
ನಾವು ಇವಾಗಿನ ಸ್ಟಾರ್ಟ್ ಮಾಡಿರ ಟ್ಯೂಷನ್ ಗೆ ಮಕ್ಳು ಬರೋದಕ್ಕ ಏನ್ ಹೇಳಿರ್ಲಿಲ್ಲ ಏನು ಸ್ವಲ್ಪ ಇಪ್ಪ ಜನ ಬಂದಿದಾರ ಅಷ್ಟೇ ಹಳೊಬ್ರಿಗೆ ಯಾರಿಗೂ ಖಾಲೆ ಮಾಡಕ್ ಹೋಗಿಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಸುಮ್ನೆ ಮ ಈ ಈ ಸಲ ತುಂಬಾ ಬೇಜಾರಾಗತ ಬಿಡ್ತು ನನ್ಗೆ ಅರ್ಥ ಪೇರೆಂಟ್ಸ್ ಫೀಸ್ ಕಟ್ಟಿಲ್ಲ ಹಂಗಾಗಿ
ಹೌದಾ
ಹ್ಮ್ ಹಂಗ ಮಾಡ್ಲಬಾರ್ದವ್ರು ಅದಕ್ಕೆ ಯಾರಿಗೂ ಕಾಲ್ ಮಾಡಿಲ್ಲ ಈ ಸಲ ಎಲ್ಲಾ ಕರೆಕ್ಟ್ಗ ಫೀಸ್ ಕೊಟ್ರು ಈ ಹಾಲಿಡೇ ಬಂತಲ್ವಾ ಹಾಲಿಡೇಸ್ ಅಲ್ಲಿ ಇದನ್ ಕೊಟ್ಟಿಲ್ಲ ಫೀಸ್ ಅಂತ ಹೇಳ್ಬಿಟ್ಟು ಗ್ರೂಪ್ ಇಂದ ಕೆಲವರು ತೆಗ್ದಾಗ್ತ ಮ ಕೆಲವ್ರಗೆ ಯಾರಿಗೂ ಕಾಲ್ ಮಾಡಿಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ನೀವ್ ಆ ಅಡ್ಗೆಲ್ಲ ಮಾಡ್ತರ ಮೇಡಮನ್ ಕೋ ಕೇಳೋಣ ಅಂದ ಮರ್ತಾ ಬಿಟ್ಟ ನೋಡ್ರಿ ಅವ
ಹಾ ಮೇಡಮ್ ಬರುತ್ತೆಗೆ ಏನ್ ಗೆಸ್ಟ್ ಯಾರೋ ಬಂದಿದ್ದಾರೆ ಅನ್ಸುತ್ತೆ ಮಾತಾಡ್ತಾರೆ ಗೆಸ್ಟ್ ಯಾರೋ ಬಂದಿದ್ದಾರೆ ಅನ್ಸುತ್ತೆ ಮಾತಾಡ್ತಿದ್ದಾರೆ
ಹೌದೌದು ಬಂದ್ರಲ್ಲ ಪಾಪಾ ಅವ್ರಪ್ರಕ್ಕೆೋಗ ಬಂದಿದ್ದಾರೆ ಹಂಗಾಗಿ ಹ್ಮ್ ಇಲ್ಲ ಹಂಗೇನಿಲ್ಲ ನಿಮ್ಮ ಮಾತಾಡ ಅವ್ರ ಪಡೆಗೆ ಅವ್ರ ಏನೋ ಬೇರೆ ಮಾತಾಡ್ತಿದಿದ್ದಾರೆ ಹ್ಮ್ ನೀವ್ ಮಾತಾಡಿ ಪರ್ವಾಗಿಲ್ಲ ನೀವ್ ಅಡ್ಗೆ ಎಲ್ಲ ಮಾಡ್ತೀರಾ ಏನೇನ್ ಅಡುಗೆ ಮಾಡ್ತ ಒಂಚೂರು ಹೇಳ್ರಿ
ಸಾಂಬಾರು ತಿಂಡಿ ಮಾಡ್ತೀವಿ
ಮತ್ತೆ ಯಾವ್ ತರ ಸಾಂಬಾರ ನಾನ್ ವೆಜ್ ಎಲ್ಲಾ ಮಾಡ್ತೀರಾ ಅಥವಾ ನ ಅಲ್ಲ ಬರ ತರಕಾರಿ ಸಾಂಬಾರ್ ಏನಾದಾರು ಮಾಡ್ತರಾ
ಹ ನಾನ್ ವೆಜ್ಜ್ ಇಷ್ಟ ನಂಗೆ ನಾನ್ ವೆಜ್ಜ್ ಮಾಡ್ತೀನಿ ತರಕಾರಿ ಸಾಂಬಾರು ಕಾಳು ಸಾಂಬಾರಗಳೆಲ್ಲ ಬರುತ್ತೆ
ಹ್ಮ್ ಹ್ಮ್
ಮತ್ತೆ ಮೇಡಮ್ ಇವಾಗ ವೆದರ್ ಹೆಂಗಿದೆ ನಮ್ ಕಡೆ ಅಂತೂ ಫುಲ್ ಚಳಿ ನಿಮ್ ಕಡೆ ಹೆಂಗ
ಇಲ್ಲ ಇವತ್ತು ಬೆಳಗಿಂದ ಸ್ವಲ್ಪ ಮಳೆ ಬರ್ತಾನೆ ಇದೆ ಚಿಟಿ ಚಿಟಿ ಚಿಟಿ ಚಿಟಿ ಅಂತ ಹಂಗಾಗಿ ಹ್ಮ್
ಹೌದಾ ನಮಗಂತೂ ಚಳಿ ಹೊರ್ಗಡೆ ಬರಕ್ ಆಗ್ತಿಲ್ಲ ಮೇಡಮ್ ಒಂದ್ ಮನೆ ಖಾಲಿ ಇದೆ ಬರಿ ನೋಡ್ಕೊಂಡ ಹೋಗಂತ್ರಿ ಅಂತ ಪೇರೆಂಟ್ಸ್ ಕರ್ದಿದ್ರು ಹೋಗ್ ಬರೋಣ ಅಂದ್ರೆ ಆಗ್ಲಿಲ್ಲ ನೋಡ್ರಿ ಸಿಂಗಲ್ ರೂಮ್ ಇದೆ ಅಂತೆ ಮೇನ್ ರೋಡ್ಗೆ ಮೇಡಮ್ ಅವ್ರ ಮನೆ ಪಕ್ಕಾನೇ ಸಿಂಗಲ್ ರೂಮ್ ಇದೆ ಅಂತೆ ಇಲ್ಲಿ ಇಷ್ಟ ಒಂದ ಅಮೌನ್ ಕಟ್ತಿರಲ್ಲ ಅಲ್ ನೋಡಿ ಒಂದ್ಸಲ ಇಷ್ಟ ಆದ್ರೆ ನೋಡಂತ್ರಿ ಅಂತ
ಹ್ಮ ಮತ್ತೆ ನಾನು ಮನೆ ನೋಡ್ತೀನ ಮೇಡಮ್ ನನ್ಗು ಸಿಕ್ಕಿಲ್ಲ ಇವ ಯಾರೊ ಒಬ್ರು ಹೇಳಿದ್ರ ಯಾರ ಪೊಲೀಸ್ ಖಿ ಮಾಡತಾರ ಅಂತ ತ್ವಾಲ್ಬಟ್ ಚೂ ಆ ಸಣಗ ಅಂತಂದ್ರು ಅ ಅ ನಾಳೆ ಹೋಗಿ ನೋಡ್ಕೊ ಬರೋಣ ಅಂತೀವಿ ನಾನನ್ ನನ್ ಫ್ರೆಂಡ್ ಹೋಗಬು
ಕಿರಿ ಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಬಿಡಿ ಮೇಡಮ್ಮಾ ಮನೆ ಬಿಟ್ಟು ಬೇರೆ ಮನೆಗ್ ಹೋಗಿ ಒಳ್ಳೆ
ಸ ಅದೇ ವಿಚಾರಕ್ಕೆ ರೀ ನನ್ ಒಂದಸೂರು ಕಖಾಯಿಲೆ ಆಗಿರೋದು ಯೋಚನೆ ಮಾಡಿ ಮಾಡಿ ಮಾಡಿ
ನೀವಂತೂ ಎಲ್ಲದನ್ನು ಒಂದ್ಸೊಳಗ ಆಗ್ತ
ಹ್ಮ ಏನಲ್ಲಿ
ನೀವಂತೂ ಎಲ್ಲಾದ್ನು ಮನ್ಸೊಳಗಡೆ ಹಾಕೊಂಡ್ ಬಿಿಡ್ತೀರಾ
ಅದೇ ರೀ ನನ್ ಏಂಗ ಗೊತ್ತಾ ಹಂಗಲ್ಲ ರೀ ನೀವು್ ಮೇಡಮ್ರ ಒಂದ್ಸೂರು ಯೋಚನೆ ಮಾಡ್ರಿ ನಾವೇ ಅವ್ರ ಮನೆ ಪುಕ್ಷಟೆ ಇಲ್ಲ ಅಥವಾ ಅವರೇ ನನಗ್ ಫ್ರೀ ಆಗ ಕೊಟ್ಟಿಲ್ಲ ಎಂದ ರ್ಮಶಾಲೆ ಅಂತ ಮನೆ ಕೊಟ್ಟಿಲ್ಲ ಅವರು ನನಗೆ ಅಲ್ವಾ ನಾವು ಮಂತ್ಲಿ ಮಂತ್ಲಿ ಕೊ ತಿರ್ತಾನೆ ಬಾಡ್ಗೆ್ಯನ ಒಂದ್ ನಮಿಗ್ ಬೆಲೆ ಇಲ್ವಾ ನಮಗ್ ಗೌರವ ಇಲ್ವಾ ಮಾತಾಡೋದ್ ರೀತಿ ನೀತಿ ಇಲ್ವಾ ಹಾ ಮತ್ತೆ ಅದೇ ಹೇಳಿ ಬೇಜಾರಾಗಲ್ವಾ ನಾವ್ ಮನೇಲ್ಲ ಯಾರಾದ್ರು ಒಂದ್ತ ಅಂದ್ರೆ ಸಹಿಸ್ಕೊಳ್ಳಲ್ಲ ನಿಮ್ಗೆ ಗೊತ್ತು ಅಂತ ಪ ಯಾರೋ ಹೊರಗ್ನವರ್ ಮೂರ್ನವರ್ ನಮ್ ಬಗ್ಗೆ ಮಾತಡ್ತಾರೆಏಕ್ ವತ್ನಲ್ಲಿ ಅಂದ್ರ ನಾವ್ ಹೆಂಗ ತಡ್ಕಳಕ ಆಗುತ್ತೆ ಹೇಳಿ ಮತ್ತೆ ಹ್ಮ್
ಅೇ ಮೇಡಮ್ ಸ್ಪೆಷಲ್ ಏನು ಇಲ್ವಾ ಇವತ್ತು
ಇಲ್ಲ ರೀ ನಾನನ್ ಯಾಕ ಮಾಡಿಲ್ಲ ಮನೆ ಖಾಲಿ ಮಾಡೋವರ್ಗೂ ಮಾಡ್ಬಾರ್ದ ಅಂತ ತೀರ್ಮಾನ ಮಾಡ್ಬಿಟ್ಟಿದಿನಿ ಹಾ ಇಲ್ಲ ಸ್ಪೆಷಲ್ ಮನೆ ಖಾಲ ಮಾಡೋವರ್ಗು ಮಾಡ್ಬಾರುಂತ ತೀರ್ಮಾನ ಮಾಡ್ಬಿಟ್ಟನಿ
ಹ್ಮ್
ಹ್ಮ್ ಹ್ಮ್ ಅದಕ್ಕೆ ಶ್ರಾವಣದೊಳಗೆ ಅಲ್ಲೇ ಹೋಗ್ಬಿಡಣ ಅಲ್ಲ ಮಾಡಿ ನನ್ ಫ್ರೆಂಡ್ಸ್ ಎಲ್ಲ ಕರಯ್ಯಣ ಊಟಕ್ಕೆ ಅಂತ ಅನ್ಕೊಂಡಿದ್ದೀನಿ ಹೆಂಗ ಹೆಂಗ ಆಗುತ್ತೋ ನೋಡೋಣ
ಹೌದಾ ನಮಿಗೂ ಕರೀರಿ ಮೇಡಮ್
ಖಂಡಿತಾಗ ಅರಿತೇನ್ರಿ ಬರ್ರಿ ಅದೇನ್ರಿ ಹೇಳಿ ಹೇಳಿ ಕೇಳಿ ಳಿ ಕರಸ್ಕರಕೇನ್ ರೀ
ಅಲ್ಲಾ ಈ ನೆಪ್ದಲ್ಲಾದ್ರೂ ನಾವು ನೀವು ಭೇಟಿಿಯಗುತ್ತೆ
ಹೌದು ರೀ ನಾನನ್ ಅದನ್ನು ಬಾಳ ಹೇಳಣ ಹೇಳಣ ಅಂತಿನನಿ ನೋಡ್ರಿ ಮಾತಾಡ್ಬೇಕ್ರ ಅ್ ನೆನ್ಪೆ ಬರಲಕನ್ ರೀ ಬರ್ರಿ ಯಾವಾಗಾರ ಒಂದ್ಸರಿ ಭಾನುವಾರ ಫ್ರೀ ಮಾಡ್ಕೊಂಡು ಮನ
ಹಾ ಓಕೆ ಬರೋಣ ನೋಡ್ಬೇಕು ಸಂಡೇ ಸ್ವಲ್ಪ ಫ್ರೀ ಇರೋದೆ ಕಡಿಮೆ ಇರೋದ ಒಂದೇ ಸಂಡೇ ಅಲ್ವಾ ಊರಿಗ್ ಹೋಗ್ಬಿಡ್ತೀನಿ ನಮ್ಮಮ್ಮ ಇರ್ತಾರ ಒಬ್ರ ಇರ್ತಾರಾ ಹಂಗಾಗಿ ಹೋಗ್ತೀನಿ ನಮ್ ಗೌರ್ಮೆಂಟ್ ಹಾಲಿಡೇಸ್ ಇದ್ರೆ ಆರಾಮ್ಸೆ ಬರ್ಬೋದು
ಅಲ್ಲಾ ಬನ್ನಿ ಒಂದ್ ದಿನ ನೋಡೋಣ ಶನಿವಾರ ಹೆಂಗೋ ಆಫ್್ಟೇ ಇರುತ್ತಲ್ಲ ಮುಗಿಸಸ್ಕೊಂಡ್ ಬಂದ್ರೆ ಮತ್ ಬಾಂಗಾರ ಮುಂಚೆನೆ ವಾಪಸ್ ಹೋಗ್ಬೋದಲ್ವಾ
ಮಾಡ್ತೀರ ಸ್ಕೂಲ್ ಇರ್ ರೆಸ್ಟ್ ಅಲ್ಲಿ ಇದೆ ಒಂದ್ ಏಳ ಎಂಟ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮೂರು ಇದು ಸ್ಕೂಲ್ ಬರುತ್ತೆ ಹನ್ನೊಂದು್ ಗಂಟೆ ಈಗ ಈಗಂದ್ರೆ ಸ್ಕೂಲ್ ಸ್ವಲ್ಪ ಟೈಮ್ ಚೇಂಜ್ ಮಾಡಿದ್ದಾರೆ ಎಂಟುವರಿ ಇಂದ ಹನ್ನೆರಡುವರೆ ಮಾಡಿದ್ದಾರೆ ಅಲ್ಲಿಂದ ಬಿಟ್ಟ ತಕ್ಷಣ ಸೀದಾ ಊಗ್ ಹೋಗ್ಬಿಡ್ತೀನಿ ಊರಿಗ ಹೋಗಿ ಮತ್ತೆ ಎರಡೂುವರೆ ಮೂರು ಗಂಟೆಗೆ ಮತ್ತೆ ರಿಟರ್ನ್ ಬಂದು ಟ್ಯೂಷನ್ ಮಾಡ್ತೀನಿ ಈ ತರ ಮಾಡ್ತಿದ್ದೀನಿ ಹ್ಮ್ ಅಮ್ಮನೂ ಒಬ್ರ ಇರ್ತಾರ ಹಾ ತುಂಬಾ
ಫ್ರೀ ಮಾಡ್ಕೊಂಡ್ ಬನ್ನಿ ಎಲ್ಲಾ ವರಕ್ ಪ್ರಸರ್ ಇದ್ದಿದ್ದೆ ಎಲ್ಲಾ ವರಕ್ ಪ್ರಸರ್ ಇದ್ದಿದ್ದೆ ಆದ್ರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಅದಕ್ಕೂ ಟೈಮ್ ಕೊಡ್ಬೇಕಲ್ವಾ
ಹೌದು ಮೇಡಮ್ ಎಲ್ಲಾರು ಇವಾಗ ಅದನ್ನೇ ಹೇಳ್ತಾರೆ ಯಾಕೋ ನೀನ್ ತುಂಬಾ ಚೇಜ ಆಗ್ಬಿಟ್ಟಿ ನಮ್ಮ ನೆನಪೆ ಇಲ್ಲ ಅಂತ ಮ ಎಲ್ಲಾ ಹೇಳ್ತಿದಿದ್ದಾರೆ ಫ್ರೆಂಡ್ ಸರ್ಕಲ್ ಯಾಕಂದ್ರೆ ಯಾರ್ ಮನೆಗೂ ಹೋಗ್ತಾ ಇಲ್ಲ ನಾನು ಹಂಗಾಗಿ ಫ್ಯಾಮಿಲಿಯಲ್ಲೂ ಅಷ್ಟೇನೆ ಜಾಸ್ತಿಯಲ್ಲೂ ಹೋಗ್ತಾ ಇಲ್ಲ
ಹ್ಮ್ ಅನ್ನೇ ಎಳ್ತರ ನಾನು
ಜಾಬ್ ಬೇರೆ ಸರ್ಚ್ ಮಾಡ್ತಿದ್ದೀನಿ ಈ ವರ್ಕ್ ಫ್ರಮ್ ಹೋಮ್ ಏನಾದ್ರು ಆಗುತ್ತ ಅಂತ ಹೇಳ್ಬಿಟ್ಟು ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳಿದ್ದೆ ಅದ್ರಲ್ಲಿ ಒಂದು ಇಬ್ರು ಎಲ್ಪ್ ಮಾಡ್ತಿದ್ದಾರೆ ನೋಡ್ಬೇಕ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಲ್ಲ ಸೊ ನೋಡೋಣ ಮುಂದೆ ಹೆಂಗಿದೆ ಅಂತ
ಹ್ಮ್ ಹೌದು ಆದ್ರೂ ನೀವು ಸ್ವಲ್ಪ ಅಲ್ಲ ಆದ್ರೂ ನೀವು ಒಂದ್ ಸ್ವಲ್ಪ ಫ್ರೆಂಡ್ಸ್ ಗಳಗ ಒಂದ್ ಸ್ವಲ್ಪ ಟೈಮ್ ಕೊಡಿ ಅವರು ಬೇಜಾರಾಗಗ್ತಾರಲ್ವಾ
ಎಲ್ಲಿ ಮೇಡಮ್ ಈಗ ನಮ್ಮ ಅಮ್ಮನ್ಗೆ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನಾನ ಎಲ್ಲೂ ಜಾಸ್ತಿ ಹೋಗಕ್ ಆಗ್ತಿಲ್ಲ ಟೆನ್ಷನ್ ಆಗುತ್ತೆ ಒಂದೊ್ ಟೈಮು ಮಲಕೊಂಡಾಗ ಅರ್ಧ ರಾತ್ರಿಯಲ್ಲೇ ಹೇಳ್ತಾ ಇದ್ದೀನಿ ನನಗೆ ನಿದ್ದೆ ಬಂದ್ರೆ ಬೆಳಗಿನ ಜಾವದವರ್ಗೂ ಎಚ್ಚರಿಕೆ ಆಗ್ತಿರ್ಲಿಲ್ಲ ಏನ್ ಮಾಡೋದು ಮೇಡಮ್ ಕ್ರಿಟಿಕಲ್ ಪೊಸಿಷನ್
ಇರ್ಲಿ ಪರವಾಗಿಲ್ಲ ಅದಕ್ಕೆಲ್ಲಾ ಟೆನ್ಷನ್ ತಗೋಬೇಡಿ ಲೈಫಲ್ಲಿ ಇದ್ದಿದ್ದೆ ಕಷ್ಟ ಸುಖ ಅನ್ನೋದೆಲ್ಲ ಹ್ಮ್ ಮನುಷ್ಯನಿ ಬರ್ದ ಏನ್ ಮರಗ್ ಬರುತ್ತ ಮೇಡಮ್ ಸರಿ ಮೇಡಮ್ ನಂಗೊಂದು ಕಾಲ್ ಬರ್ತಿದೆ ಆಮೇಲೆ ಮಾಡ್ತೀನಿ ಮತ್ತೆ
ಓಕೆ ಮೇಡಮ್